ಹ್ಮ್ ಕೇಳಿಸುತ್ತಾ
ಹ್ಮ್ ಊಟ ಆಯ್ತ
ಹ್ಮ್ ಆಯ್ತಮ್ಮ ಆಯ್ತಾ ನಿಮ್ದು
ಹ್ಮ್ ಆಯ್ತ
ಹ್ಞ ಏನ್ ಊಟ ಮಾಡ್ದೆ
ಅನ್ನ ತಮಟೆ ಸರ್ ನೀ ನಕ್ಕ
ನನ್ ದೋಸೆ ಚಟ್ನಿ
ಹೋಗಿದ್ದೆ ದೇವ್ ಹೋಗಿ ಅಲ್ಲೇ ಬಾಕ್ಸ್ ತಗೊಂಡ್ ಹೋಗಿದ್ದೆ ಊಟ ಮಾಡ್ಕೊಂಡು ಅದಕ್ಕೆ ತಿನ್ಕೊಂಡು ನನ್ನ ಮಗನ ಸ್ಕೂಲಿಗೆ ಹೋಗಿ
ಹ್ಮ್
ಕರ್ಕೊಂಡು ಇದೇ ಮನೆಗ್ ಬಂದ ಹ್ಮ್
ಹೌದು
ಹ್ಮ್ ನಿಮ್ದ ಕಾಲೇಜ್
ಹೂ ನಕ್ಕ ಹೋಗಿ ಬಂದೆ
ಆವ್ ಬಂದಾ.
ಹ್ಮನಕ್ಕಾ
ಕಾಲೇಜ್ ಟೈಮಿಂಗ್
ಈಗ ಒಂಬತ್ತ ಗಂಟೆಯಿಂದ ಸ್ಟಾರ್ಟ್ ಆಗ್ತದ ಕ್ಲ್ಯಾಸ್.
ಹ್ಮ
ಹನ್ನೆರಡ್ ಗಂಟೆಕ ಬಿಡುತ್ತಾ
ಒಂಬತ್ತರಿಂದ ಹನ್ನೆರಡು ಅಷ್ಟೇ
ಹಾ ಅಕ್ಕಾ ಅಷ್ಟೇ ಹಾ ಮೂರ್ ಪಿರಡ್ ಮಾಡ್ತಾರ ಅಷ್ಟೆ ಕ್ಲಾಸ್
ಹ್ಮ ಹ್ಮ ಹ್ಮ ನಾಲ್ಕ್ ಪೀರೆಯಡ್ ಅಲ್ಲಾ ಯಾಕ್ ಮೂರೆ ಪೀರೆಯಡ್.
ಹಾ ಇನ್ನಾ ಬ ಸಾವರಾರ್ ಬಂದಿಲ್ಲ ಮೇಡಮ್
ಹೌದಾ ಹ್ಮ.
ಮೇಡಮ್ ಅವರು ಸಾರ್ ಅವರ್ ಇನ್ನ ಬಂದಿಲ್ಲ ಇನ್ನ ಮೊನ್ನೆ ಸ್ಟಾರ್ಟ್ ಆಗೇತ್ತಲ್ಲಾ
ಹಾ
ಅದಿಕ್ಕೆ ಬಂದಿಲ್ಲಾ.
ಹ್ಮ್ ಹ್ಮ್ ಹ್ಮ್ ಹ್ಮ ಮತ್ತ
ಕರ್ಕೊಂಡ ಬಂದಬಿಟ್ರೆನ್ ನಿನ್ ಮಗನ್ನಾ.
ಹಾ ಕರ್ಕೊಂಡ್ ಬಂದೆ ಬೆಳಿಗ್ಗೇ ಹೋಗ್ಬೇಕಾರ ಹಂಗೆ ಬಿಟ್ಟು ಸೀದಾ ಡ್ಯೂಟಿಗೆ ಹೋದೆ.
ಹ್ಮ್
ಮತ್ತ ರಿಟರ್ನ್ ಬರ್ಬೇಕಾದ್ರೆ ಮತ್ತ ಅವ್ನ್ ಸ್ಕೂಲಿಗೆ ಹೋಗಿ ಕರ್ಕೊಂಡು ಮನೆಗ್ ಬಂದೆ.
ಹ್ಮ್ ಮಗಳು ಮನೇಲಿ ಎಲ್ರೂ ಊರಿಗ್ ಹೋಗ್ಯಾರ
ಹ್ಮ
ನಾನು ನನ್ ಮಗ ಇಬ್ಬ್ರೆ ಇದೆವಿ ಮನಯಲ್ಲಿ.
ಹ್ಮ್ ಊರಿಗ್ ಹೋಗ್ಯಾರ ಅವ್ರ್.
ಹಾ ನಮ್ಮ ಅಕ್ಕ ನಮ್ ಭಾವ ಅವರಿಬ್ಬರು ಮಕ್ಳು ನನ್ ಮಗಳು ನನ್ ಗಂಡ ಎಲ್ರೂ ಅವ ಊರಿಗೆ ಹೋಗ್ಯಾರ ನಾನು ನನ್ ಮಗಾ ಅಷ್ಟೇ ಹೋಗಿ ನಾವ ಅಷ್ಟೇ ಹೋಗಿಲ್ಲ.
ಹ್ಮ್ಮ್
ರಿಲೇಷನ್ ಅಲ್ಲಿ ಒಬ್ರು ಮನೆ ದೇವ್ರನ್ನ ಮಾಡಿದಾರಾ ಕರ್ನೂಲ್ ಕಡೆ ಅದ ನಾಗ್ಲಪುರ ಅಂತಂದು
ಹ್ಮ
ಮನ ದೇವತೆ ಇದಾಳ ಅಲ್ಲಿ.
ಹೌದಾ.
ಆ ದೇವರ್ ಮಾಡಿದಾರ ಹೋಗಿದಾರ ಆಕ್ಚುಲಿ ನಾನು ಹೋಗ್ಬೇಕಾಗಿತ್ತು ಕರ್ನೂಲ್ ಹತ್ರ ನಾಗ್ಲಾಪುರ ಅಂತಾ
ಹ್ಮ
ಹ್ಮ ಮಾರ್ಕಾಪುರ ನಾಗ್ಲಾಪುರ
ಹ್ಮ್ಮ್.
ಹ್ಮ್ ಅಲ್ಲ್ ಹೊಗ್ಯಾರ ಹ್ಮ್.
ಯಾವ್ ದೇವರ್ ಇರೊದಕಾ
ಸುಂಕ್ಲಮ್ಮ ಎಲ್ಲಮ್ಮ
ಹ್ಮಾ.
ಹ್ಮ. ನಮ್ ಮನೆ ದೇವತೆ ಅವ್ರು ಸುಂಕಮ್ಮ ಎಲ್ಲಮ್ಮ.
ಹ್ಮ ಏನಾದ್ರು ಮಾಡ್ತಾರಾ ಅಲ್ಲಿ.
ಲಾರಿ ಮಾಡಾರ.
ಹ್ಮ್
ರಿಲೇಷನ್ಸ್ ಎಲ್ಲ ಅದೇ ಹೇಳಿರ್ತಾರಲ್ಲ ರಿಲೇಷನ್ಸ್ ಎಲ್ಲಾ ಎಲ್ಲಾರು ಹೋಗಿದಾರ. ನಾಳೆ ಬೇಟಕ್ ಹೋಯ್ತಾರ. ನಾಳಲ್ಲಿ ಕುಂಬ ಊರಿ ನೈವೇದ್ಯ ಮಾಡಿ ಮತ್ತೆ ಎರಡು ಬೇಟೆ ಹೊಯ್ತಾರ.
ಹ್ಮ ಹೌದಾ.
ಹ್ಮ್ ಮತ್ತೆಲ್ಲ ಊಟ ಗಿಟ ಮಾಡ್ಕೊಂಡ್ ಮತ್ ಸಾಯಂಕಾಲದಿಂದ ಲಾರಿ ಹತ್ಕೊಂಡ್ ಬಂದ್ ಬಿಡ್ತಾರೆ ಎಲ್ಲಾರು.
ಹ್ಮ
ಹ್ಮ್
ಇವತ್ ಬೆಳಿಗ್ಗೆೋಯ್ಯಾರನಾ.
ಹಾ ಇವತ್ ಮಧ್ಯಾಹ್ನದ್ದ ಹೋಗ್ಯಾರಂತೆ ಲಾರಿ ಒಂದ್ವರೆಗನ ಹೋಗ್ಯಾರಂತೆ ಒಂದ್ವರೆಗೆ. ತರತಲ್ಲ ರೀ ಹ್ಮ ನಮ ಮತ್ತ ನಾಳೆ ಬರ್ತಾರ ನಾಳೆ ರಾತ್ರಿ ಹತ್ತು ಹನ್ನೊಂದು ಒಂದು ಗಂಟೆ ಆಗತ್ತೋ ಗೊತ್ತಿಲ್ಲ.
ಹ್ಮ
ಉತ್ತಮ.
ಕೆಲ್ಸ ಮಾಡ್ಬೇಕಾ ಅಕ್ಕ.
ಮಾಡ್ಬೇಕು ಇದೇ ಬಂದ ಸುಸ್ತ ಆಯ್ತು ಸ್ವಲ್ಪ ಹಂಗ ಹೊಡ್ಬಿದ್ದೀನಿ.
ಹ್ಮ್
ಒಂದು ಹತ್ತು ನಿಮಿಷ ಕಣ್ಣಿಗ್ ರೆಸ್ಟ್ ಕೊಟ್ಟು.
ಹ್ಮ್ ಹ್ಮ್
ಎದ್ದು ಕಸ ಗಿಸ ಬಳಿಬೇಕು.
ಹ್ಮ್
ಕರೆಂಟ್ ಹೋಗ್ಬಿಡದ ಎಷ್ಟ ಹಯ್ತಾನ ಕರೆಂಟ್ ಹೋಗಿ ಬಂದಾಗಿಂದ ಕರೆಂಟ್ ಇಲ್ಲ.
ಹ್ಮ್ ಹ್ಮ್
ಮಳೆ ಬರ ತರ ಐತೆ.
ಮಾಡಾಗೈತ್ ಆಕ.
ಮೋಡ ಆಗೇತ್ತ ಪೂರ್ತಿ.
ಹ್ಮ್
ಹ್ಮ್ ತ ಅಲ್ಲೇನ್ ಮಳೆ ಬರ್ತಿಲ್ಲ.
ಇಲ್ಲಕ್ಕ ಗಾಳೆಂದಂತೆ ಮೋಡ ಹಾಗೈತ್ ಸ್ವಲ್ಪ.
ಹ್ಮ್ ಹ್ಮ್ ಹ್ಮ್ ಮತ್ತಮ್ಮ ಎನ್ ವಿಶೇಷ.
ಹ್ಮ್ ಇಷ್ಟ ಮಾಡದು ಇವತ್ತು.
ಏನ್ ಕಾರ್ಯನ.
ಹ್ಮ್
ಇಲ್ಲ ಯಾರಿಗೂ ಒಂದು ಫೋನು ಮಾಡಿಲ್ಲ ನಿಂದೆ ಫಸ್ಟ್ ರಿಸೀವ್ ಮಾಡಿದ್ದು.
ಅಲ್ಲ ಇವತ್ತು ವರ್ಕ್ ಮಾಡಕ್ ಹೋಗಿಯಲ್ಲ.
ಇವತ್ತು ವರ್ಕ್ ಮಾಡೋಕ್ ಹೋಗಿದ್ದೆ.
ಹ್ಮ ಎಷ್ಟ್ ಮಾಡ್ದಿ
ಯೋಜನಾ ಕಾರ್ ಮಾಡಕ್ ಹೋಗುದು
ಹ್ಮ್
ಒಂದ್ ಅರವತ್ತೇನೋ ಆಗ್ಯಾವ
ಹ್ಮ್
ಹ್ಮ್ ಇನ್ನಮ್ಮ ಅಣ್ಣು ಜನ ಇದ್ರು ನಮ್ಮ ಮೇಡಮ್ ಅ ಸಾರ್ ಅವನ್ನ ಕುತ್ಕೊಂಡಿದ್ರು
ಹ್ಮ್
ನಾ‌ನನ್ ಮಗನ್ ಕರ್ಕೊಂಬರಕ್ ಹೋಗಬೇಕು ನಾನು ಅಂತ ಬಂದ್ಬಿಟ್ಟೆ ನಾನು
ಹ್ಮ ಸಾರವ್ರ್ ಇನ್ನ ಇದ್ರಾ ಮ್ಯಾಮ್
ಹ ಸರ್ ಮೇಡಮ್ ಇದ್ದಾರೆ ಇನ್ನ ಅಲ್ಲೆ
ಹ್ಮ್
ನನ ಅಲ್ಲಿ ದುರ್ಗಮ್ಮ ಗುಡಿಯಿಂದೇ ಬೆಳಗ್ ಕ್ರಾಸಸ್ ಬರಕೆ ಲೇಟ್ ಆಗುತ್ತೆ ಹ ಮತ್ತ್ ನಮ್ಮ ಮಗನ್ ಹ್ಮ್ ಅದ್ಕ್ಕೆ ಬಂದ್ಬಟ್ಟೆ ಊಟ ಮಾಡಕೊಂಡ್ ಮೂರುವರೆಗೆಲ್ಲ ಬಿಟ್ಬಿಟ್ಟೆ ನಾನು
ಹ್ಮ್
ಇನ್ನು ಅಲ್ಲಿಂದ ದುರ್ಗಮ್ಮ ಗುಡಿಗೆ ಬಂದೊಗ್ ದುರ್ಗಮ್ಮ ಗುಡಿಯಿಂದ ಮತ್ತೆ ರಾಯಲ್ ಬಂದ್ ಆಟೋ ಅಲ್ಲಿಂದ ಮತ್ ತ ಕ್ರಾಸಂದ ಟೋ
ಹ್ಮ್
ಅಲ್ಲಿಂದ್ ಇಲ್ ಬರಕೆ ಮುಕ್ಕಾಲ್ ಗಾಂಟೆ ಆಯ್ತು ನನ್ಗೆ
ಇವ್ರ್ ಎಲ್ಲಿಗ್ ಓದ್ರ್ ನಿಮ್ ಮಗ-
ನನ್ ಮಗ
ಎಲ್ಲಿ ಓದುವುದು?
ಬೆಳಗಲ್ ಕ್ರಾಸ್ ಅಲ್ಲಿ ಸ್ಕೂಲಿಗೆ ಸ್ಕೂಲು ಕೀರ್ತಿ ಸ್ಕೂಲ್ ಅಂತ
ಹ್ಮ್.
ಬೆಳೆಗಾಲ ಕ್ರಾಸ್ ಅಲ್ ಇದೆ ಸ್ಕೂಲ್ ನಾವ್ ಇರೋದು ಕೌಲ್ ಬಜಾರು.
ಹ್ಮ್ ಎಷ್ಟು ಕಿಲೋಮೀಟರ್ ಆಗತ್ತ ಅಲ್ಲಿಂದಿಲ್ಲಿಗಿ
ಒಂದು ಕಿಲೋಮೀಟರ್ ಆಗತ್ತೆ ಒಂದ ಒಂದೂವರೆ ಆಗತ್ತೆ
ಗಾಡಿ ಮ್ಯಾಗ್ ಬುಟ್ಟ್ಬರಬಕ ಡೈಲಿ?
ಇಲ್ಲ ಆಟೋಗೆ ಗಾಡಿ ಇಲ್ಲಮ್ಮ ನಮ್ದು ಆಟೋಗೆ ಹೋಗ್ತೇನೆ. ಬರ್ಬೇಕಾದ್ರ ನಡಸಗೊಂತ ಬಂದ್ಬಿಡ್ತೀನಿ ಹತ್ರ ಅನ್ಸತ್
ಹ್ಮ್-
ಅವ್ನ್ ಚಿಕ್ಕೋನಿದಾನ ನನಗ ನಡಸಾಕ್ ಮನ್ಸಾಗಲ್ಲ ಆಟೋ ಕರ್ಕೊಂಡ್ ಬರ್ತಿನಿ.
ಹ್ಮ್ ಹ್ಮ್-
ಹ್ಮ್ ನಾ ಒಂದ್ಸರ್ ನಡತೀನಿ ಅಂತಾನ ಒಂದಸಲ ಕಾಲ್ ನೋಯ್ತವಮ್ಮ ಅಂತಾನ
ಹ್ಮ್-
ನೀನ್ ಆಟೋ ಒಂದ ಹತ್ತು ರೂಪಾಯಿ ಅಲ್ಲ ಹೋದ್ರ ಹೋಗ್ಲಿ ಅಂತ ಅಂದ್ ಆಟೋ ಕರ್ಕೊಂಡ್ ಬಂದ ಬಿಡತೆನಿ
ಹ್ಮ್ ಗಾಡಿ ಇದ್ರೆ ಗಾಡಿ ಮ್ಯಾಗ್ ಬಂದ ಬಿಡ್ತಿದ್ದಿರಿ
ಹ್ಮ್ ಇಲ್ ನಮ್ ಮನೇಲಿ ಗಾಡಿ ಇಲ್ಲ-
ಹ್ಮ್. ಬರಲ್ಲ ನೀಮ್ ಹಜಬಂಡಗ ಗಾಡಿ?
ಬರುತ್ತೇ ಗಾಡಿ ಇಲ್ಲ ಅಷ್ಟೆ.
ಹ್ಮ್
ಅವರಿದ್ರ ಅವ್ರ್ ಕರ್ಕೊಂಡ್ ಬರ್ತಿದ್ರು ಅವ್ರ ಓನರಿಂದ ಅಂಗಡಿ ಗಾಡಿ ಅವ್ರ ಕಾರ ಗಾಡ್ಯಗ ಹಾಕೋಂಡ ಬರ್ತಿದ್ರು ಮತ್ತ ಅವರೆಲ್ಲಾರು ಊರ್ಗ್ ಹೋಗರಲ್ಲ. ಹಂಗಾಗಿ ನಾನೇ ಹೋಗ್ಬೇಕಂತಂದ ಹೋದಂಗ.
ಅವ್ಳ ನಿನ್ ಮಗ್ಳದ ಬೇರೆ ಸ್ಕೂಲಾ?
ಬಂದ ಆತ ಅವ್ಳ ಆಟೋ ಮಾಡೀನಿ. ಆಟೋ ಗ್ ಹೋಗ್ತಾಳೆ.
ಅವ್ಳದ ಬೇರೆ ಸ್ಕೂಲ್ ಏನಕ್ಕಾ.
ಹ್ಮ್-
ಬ್ಯಾರೆ ಸ್ಕೂಲಾ?
ಹೌದು ಹೌದು ಬೇರೆ ಸ್ಕೂಲ್ ಮೊದಲಿಗೆ ನನ್ ಮಗ ಹೋಗೊ ಸ್ಕೂಲ್ಗೆ ಹೋಗ್ತಿದ್ಲ ಅವ್ಳು-
ಹ್ಮ್-
ಇಬ್ರು ಒಂದೇ ಕಡೆ ಆಗ್ತಾರ ಅಂತ ಅದೇ ಸ್ಕೂಲ್ಗೆ ಹಾಕಿದ್ದೆ ಇಬ್ರು ಗೆ.
ಹ್ಮ್-
ಮತ್ತ ಅವ್ಳಗೆ ಎಕ್ಸಾಮ್ ಬರ್ಸಿದೆ ಆದರ್ಶ ಸ್ಕೂಲಿಂದು-
ಹ್ಮ್ ಹ್ಮ್-
ಕೌನ್ಸ್ಲಿಂಗ್ ಹೋಗಿದ್ವಿ ಸೀಟ್ ಬಂತು.
ಹ್ಮ್-
ಇ ಆ ಸ್ಕೂಲ್ ಬಿಡಸಿನೀ ಈ ಸ್ಕೂಲಿಗೆ ಹಾಕಿದೆ. ಹ್ಮ್ ಆಟೋ ಹೋಗ್ತಾಳ ಆಟೋ ಹೋಗ ಹಾಸ್ಟೆಲಾ?
ಹ್ಮ್-
ಇಲ್ಲ ಆದರ್ಶ ಸ್ಕೂಲ್ ಗ ಹಾಸ್ಟೆಲ್ ಇಲ್ಲ-
ಹೌದು.
ಹ್ಮ್ -
ಹ್ಮ್-
ಆ ಸ್ಕೂಲ್ ಒಂದೆ.
ಇಂಗ್ಲಿಷ್ ಮೀಡಿಯಂಮ.
ಹಾ ಇಂಗ್ಲೀಷ್ ಮೀಡಿಯಮ್.
ಹ್ಮ್ ಇತಾ ನಿನ್ ಮಗ.
ಇವ್ನು ಇಂಗ್ಲಿಷ್ ಮೀಡಿಯಂಮೆ.
ಹ್ಮ್ ಹೀಗ್ ಎಷ್ಟತಿಗ.
ಇದು ಎಲ್ಲಾ ಸೇರಿ ಒಂದ್ ಇಪ್ಪತ್ ಮೂರ್ ಇಪ್ಪತ್ತೈದು ಬರತ್ತಮ್ಮ ಎಲ್ಲಾ ಸೇರಿ.
ಹ್ಮ್ ಹ್ಮ ಬುಕ್ಸ್ ಎಲ್ಲ.
ಹಾ ಯೂನಿಫಾರ್ಮ್ಸ್ ಬುಕ್ಸ್ಗೆ ಬೇರೆ.
ಹ್ಮ್
ಹೌದು ಡೊನೇಷನ್ ಫೀಸು ಬೇರೆ.
ಹ್ಮ್
ಎಲ್ಲಾ ಬೇರೆ ಬೇರೆ.
ಹೌ
ಹ್ಮ್ ಹ್ಮ್ ಏನಂದೆ.
ಎನಿಲ್ಲ ಯಾರ ಕಾಲ್ ಮಾಡ್ತಿದ್ದಂಗೆ ತರ ದರ ಪಿಕ್ ಆಗ್ಬೇಕು.
ಅದೇ ಜ್ಯೋತಿ ಅಂತ ಒಬ್ರು ಇದಾರೆ ಹೆಚ್ಡಿ ನಮ್ನಂತರನೇ.
ಹ್ಮ್
ಅವ್ರನು ಕಾರಾರ್ನಲ್ಲ ಇದಿದಾರ ಅವ್ರು ಬೆಳಿಗ್ಗೆ ಮಾಡಿದ್ರು ನಾನ್ ರಸೀವ್ ಮಾಡಿಲ್ಲ. ಅದೇ ಕಾರ್ಯಾಗ ಇರ್ಬೇಕು
್ಮ ಎಲ್ಲಾರ ಬಿೀಜಿ ಆಗ್ಬಿಟ್ರಕ ಇವತ್ತ
ಇವತ್ತು ಲಾಸ್ಟ್ ಅಲ್ಲ ಮತ್ತೆ ಇವತ್ ಮುಗಿಸ್ಬೇಕಕ್ ಎಷ್ಟೊತ್ತಿದ್ರು
ಹ್ಮನ್ಕ
ಎಷ್ಟಿದಾವ ನಿಮ್ದ? ಹ್ಮ
ಮಾಡಿಲ್ಲ ನಾನ್ ಕಾಲೇಜ್ ಹೋಗಿದನಲ್ಲ ಅದಕೆ ಮಾಡಕೆ ಆಗಿಲ್ಲ
ಹ್ಮ್ ಹ್ಮ್ ಹ್ಮ್ ನಾನು ಬೆಳಿಗಿಂದ ಯಾರಿಗೂ ಮಾಡಿಲ್ಲ
ಮೂರ್ ಗಂಟೆ ಟ್ರೈ ಮಾಡಿ ನ ನೆಕಸ್್ಟ್ ಮಾಡ್ಲಿಲ್ಲ ಯಾರು ಕಾಲ್ ಅದಕ್ಕೆ ಸುಮ್ನೆ ಆಗ್ ಬಿಟ್ಟ
ಹ್ಮ್ ಹ್ಮ್
ಹ್ಮ್
ಹ್ಮ್
ಮೇಡಮ್ಮ್ ಮಾಡಿದನಕ ಪಿಕ್ ಮಾಡ್ಲಿಲ್ಲ ಕಾಲು
ವರ್ಕಲ್ ಇದ್ರು ನೀವ್ ಮಾಡ್ದಾಗ ಹ್ಮ್ ಅಲ್ಲೇ ಇದ್ವಿ
ಹ್ಮ
ಕಾಲ್ ಮಾಡಂಗಿದ್ರೆ ಫಸ್ಟ್ ನಾರ್ಮಲ್ ಕಾಲ್ ಮಾಡಿ ಮಾಡ್ಲಾ ಅಂತಂಗ ಕೇಳ್ಬಿಟ್ಟು ಮಾಡ್ಬೇಕಾಗೆ
ಹೌದಾ ಅದಕ್ಕೆ ಯಾವದೇ ತರ ಮಾಡುದು
ಹ್ಮ ಹ್ಮ
ಕೆಲ್ಸ ಮಾಡ್ುವಾಗಕ್ಕ
ಮಾಡ್ಬೇಕುಮ್ಮ ಕಸ ಉಳಿಬೇಕು ಏನ್ ಮಾಡಿಲ್ಲ ಬೆಳಗ್ಗೆದ ನಾ ಸ್ಟಾರ್ಟ ಮಾಡ್ಬೇಕು ನನಗೆ ನನ್ ಮಗನಗ ಇಬ್ರಿಗೆ ಮಾಡ್ಕೋಬೇಕು
ಏನಾದ್ ಸ್ಪೆಷಲ್ ಮಾಡ್ಬಿಡು ಇಬ್್ರೇ ಇದದ್ರರ
ಏನ್ ಮಾಡ್ತ ಸ್ಪೆಷಲ್ ಸೋಮವಾರ ಏನ್ ತಿನ್ನಂಗಿಲ್ಲ ಮಾಡ್ಕೊಂಡ್ರೆ ನಾಳೆ ಮಾಡ್ಕೊಬೇಕ ಮಂಗಳವಾರ ತಿಂತೀವಿ ಸೋಮವಾರ ತಿನ್ನಲ್ಲ ಹ್ಮ್ ಬೆಳಗ್ಗೆಯಿಂದ ಬರೀ ದೋಸೆ ಚಟ್ನಿ ತಿನ್ನಾಕತ್ತೀವಿ ಇವ್ ರಾತ್ರಿ ಅನ್ನ ಏನಾದ್ ಮಾಡ್ಕೋಬೇಕು
ಹ್ಮ್
ಹ್ಮ
ಅದೇ ಎಲ್ಲಿ ಆಟ ಆಡಕ ಹೋದ ನಿನ್ ಮ
ಅವ್ನ್ ಬ ಮನೆಗ್ ಬರ್ತಾನೆ ಹೋಗ್ತಾನ ಬರ್ತಾನೆೋಗ್ತಾನ ಆಟ ಆಡ್ತಾನೆ ಇರ್ತಾನೆ
ಹ್ಮ್
ನನ್ ಕೈ ಕಾಲ ಒಂದ್ ಕಡೆ ನಿಂದ್ರಲ್ಲ ಹೊರಾಗ ಹೋಗ್ತಾನೆ ಬರ್ತಾನೆ ಹಾ ಕೈ ಸಿಕ್ಕಿ ತಗೊಂಡ ಆಟಾಡ್ತಾನೆ ಮತ್ತೆ ಬೇರೆ ಕಡೆ ಹೋಗ್ತಾನೆ
ಹ್ಮ್
ನಾವು ಫುಲ್ಲು ಟೈಮ ಪಾಸ್ ಅವನಿಗೆ
ಹ್ಮ್
ಸ್ಕೂಲ್ ಗೆ ಹೋಗಬೇಕಂದ್ರೆಲ್ಲಿಗ್ ಬರ್ತವ್ನಿಗೆ
ಆಮೇಲೆ ಅವ್ರಿಗೆಂಗ ಗೊತ್ತಾ
ಹ ಅದೇ
ನಾವು ಚಿಕ್ಕದುರ್ಗ ಕೂಡ ಹಂಗೆ ಮಾಡಿರ್ತೇವಿ ಉಡಾಕ
ಹ ಇಲ್ಲ ನನ್ನ ಮಗಳ ಹಂಗ ಮಾಡಿದ್ದಿಲ್ಲ ನನಗ್ಗ ನಾನು ಮಾಡಿಲ್ಲ ನನ್ನ ಮಗಳ ಹಂಗ ಮಾಡಿಲ್ಲ ನಾವು ಸ್ಕೂಲ್ ಹೋಗಕಕ್ಂದ್ರ ಅಷ್ಟ ಇಷ್ಟ. ಎಲ್ಲಗ ನ ಊರ್ ಹೋದ ಎಲ್ಲಾರೂ ಹೋದ್ರ ನಾನ್ ಹೋಗತಿರ್ಲಿಲ್ಲ ನಾನ್ ಸ್ಕೂಲ್ ರಜೆ ಹಾಕಲ್ಲ ಅಂತ ಅಂತಿದ್ದೆ ನಾನ.
ಹ್ಮ್.
ನೋಟ್ಸ್ ಜಗ್ಗಿ ಬರ್ಸ್ಬಿಡ್ತಾರ ನನಗ ಬರ್ಕೋನದೇವಿ ಆಗ್ತತೆ ಅಂತಂದು ಹೋಗ್ತಾನೆ ಇರ್ಲಿಲ್ಲ.
ಹ್ಮ್.
ಹ. ನನ್ನ ಮಗಳು ಒಂದಿನಕ್ಕೂ ಸತಾಯಸಿಲ್ಲ ಸ್ಕೂಲಗ್ ಹೋಗಕ ನನ್ನ ಮಗ ಮಾತ್ರ ಬಾ ಬಾಳ ಸತಾಯಿಶ ಬಿಟ್ಟಾನ.
ಹ್ಮ್ ಹ್ಮ ಎಷ್ಟು ಯು ಕೆ ಜಿ ಅಂದಲಕ್ಕ.
ಆ ಎಲ್ ಕೆ ಜಿ.
ಚಿಕ್ಕಉಡ್ಗ ತಗೋ ಅಕ್ಕ ಇನ್ನ ಮತ್ತ್ ಅಳತನ ಪಾಪ.
ಹೌದ ಇಲ್ಲ ಒಂದು ಹೋದ್ ವರ್ಷ ಬೇಬಿ ಕ್ಲಾಸ್ಗೆ ಹಾಕಿದ್ದೆ.
ಹ್ಮ್.
ಅದ್ರ ಅಭ್ಯಾಸನೇ ಆಗಿಲ್ಲ ಅವನು ನಾನೇ ಹೋಗ್ಬೇಕು ಬಿಡಾಕ ಇವಾಗ ಅಲ್ಲಿ ಕೆಲ್ ಬಿ ಬಿಟ್ಟ ಬರ್ತತಿನಲ್ಲಾ ಕೆಳಗ್ ಬಿದ್ದು ಬಿದ್ದು ಅಳ್ತಿರ್ತಾನ ಅಲ್ಲ ಒಂದ್ ಇಬ್ರು ಹಿಡ್ಕೊಂಡಿರ್ತಾರ ಇತಾರ ಅವನ್ನ ನೀವು ಹೋಗ ಅಮ್ಮ ನೀ ಹೋಗಮ್ಮ ಅಂತಿರ್ತಾರ ಆಯಾ ಒಬ್ರು ಮಿಸ್ ಒಬ್ರು ಇಡ್ಕೊಂಡ್ ಇಡ್ತಾರ ಹಂಗಳ ಕುಲ ದಾಟಿ ಬರೋವರೆಗೂ ಅವನ ವಾಯ್ಸ್ ಕೇಳಸಾನೇ ಇರ್ತೇತಿ ಇನ್ನ.
ಹ್ಮ್.
ಚಿಕ್ಕ ಚಿಕ್ಕಮಕ್ಕಳ ಸುಮ್ನ್ ಹೋಗ್ತಿರ್ತಾರ ಇವನ್ ಮಾತ್ರ ಅಳ್ತಿರ್ತಾನ.
ಹ್ಮ್.
ಹ್ಮ್ ಆ ತರ ಇರ್ತದೆ ಇವಂದ್.
ಹ್ಮ್ ಅಭ್ಯಾಸ ಆಗೋರ ಆಮೇಲೆ ಆತ ಸುಮ್ನಾಬಿಡ್ತಾನ್.
ಹಾ ಅದೇ ಮಾ
ಮತ್ತ್
ಈ ಇನ್ ಮಾತಾಡಿಲ್ಲ ಅಂದೆಲ್ಲಕ್ಕ್.
ಓ ಅಮ್ಮಇನ್ ಮಾತಾಡಿಲ್ಲ ಮತ್ತೆ ಮಾ ಎ ನಿನಗೂ ಮಾಡ್ತಿನಿ ಮಾಡ ಮುಂದ ಒಂದ್ ಫೋನ್ ಮಾಡ್ತೀ ನ
ಹ
ಸರಿ.
ಹ್ಮ.